ಮಾತಡಲ್ಲ ನಂಗೆ ಆಗಲ್ಲ, ನಂಗೆ ಆಗಲ್ಲ. ನೀನ್ಯಾರೋ ಅವನ್ಯಾರು ಗೊತ್ತಿಲ್ಲ ಹಂಗ್ ಮಾತಾಡಿ ಫೋನ್ ಅಲ್ಲಿ.
ಏನ್ ಮಾಡ್ತಿದಿರಾ, ಹ್ಮ್ ನ
ಅಷ್ಟಯ್ತು ಮಗ ನಿನ್ನು
ನಂದ್ ಆಯ್ತು ಏನ್ ತಿಂದೆ ನಾಷ್ಟಾ. ಬೆಳಗ್ ಬೆಳಗೆನೆ ಬಿರಿಯಾನಿ ಬಾರ್ಸಿದ್ದು.
ಓ ನಾವ್ ಗೊತ್ತಲ್ಲ ಮೊದ್ಲೇ.
ಓ ಮೊದ್ಲೇ ಗೊತ್ತಲ್ಲ ನೀವು ಫುಲ್ ಸೈಕೋ.
ಎಲ್ಲಿ ನಿಮ್ ಬೈ ಯಂ
ನಮ್ ಬೈ ಇಲ್ಲೇ ಅವ್ರೆ ಶೋಗಲ್ ತೋರ್ಸ್ತಾವ್ರೆ ಶರ್ಟ್ ಬಿಚ್ಕೊಂಡು. ಶೋ ಅಲ್ಲ ತೋರ್ಸತಿರದು ಕ್ಯಾಮ್ರಾ ಎತ್ಕೊ ಬಂದಿದ್ರ ಒಂದು. ಅದ್ರಲ್ಲಿ ಇಡ್ಕೊಂಡು ಪೋಸ್ ಗಲ್ ತೊರ್ಸ್ಕೊಂಡು ಶೋ ಮೆನ್ನು.
ಹ್ಮ್.
ಹ್ಮ್ ಇದೀರಿ ಊರಿಗ್ ಬಂದಿದ್ದೀರಿ ಇಲ್ಲಿ ನಮ್ ಅಪ್ಪನರ್ ಊರ್ಗ.
ಹ್ಮ್ ಎಲ್ಲಿ ಹೊಸ್ಕೋಟೆನಾ.
ಹಾ ಹೊಸ್ಕೋಟೆ ಅಲ್ಲ ಕುರ್ಬ್ರಳ್ಳಿ ಅಲ್ಲೀ.
ಹ್ಮ್.
ಅದೇ ನಿಮ್ ಕಾಲೇಜ್ ಆಯ್ತಲ್ಲ ಹೊಸ್ಕೋಟೆ. ಅಲ್ಲಿ ಇನ್ನ ಈ ಸೈಡು ಕುರುಬ್ರಳ್ಳಿ ಸೈಡು.
ಕರ್ಕೊಂಡ್ ಹೋಗಿನ್ನು
ಹ್ಮ್. ಏನ್ ಬೈ ಊಟ.
ಆಯ್ತು ಆಯ್ತು ಬೈ ನಿಂದು. ಹ
ಕಬಾಬ್ಕ್ ಏನಿಲ್ಲ.
ಕಬಾಬು.
ಅಲ್ಲ ಏನ್ ಇಲ್ಲ ಕಬಾಬ್ಕಾ.
ಏನಿಲ್ಲ ಯಾಕ್ ಇವತ್ತು. ಹ ಇಲ್ಲ ಬೆಳಿಗ್ಗೆ ಒಳಗ್ ಆಗ್ಬಿಟ್ರೆ ಸೈಕ್ ಮಾಡ ಕರೆ.
ರೀ ನೋಡಕ್ ಬರ್ಬೇಕು ಎಲ್ ಹೋದ್ರಿ ಕ್ಯಾಮೆರಾ ಎತ್ಕೊಂಡು.
ಹ್ಮ್.
ಕ್ಯಾಮೆರಾ ಎತ್ಕೊಂಡು ಎಲ್ಲೂ ಹೋಗಿಲ್ಲ.
ನಮ್ ಹೇಮಂತ್ ಬೈ ಕೇಳವ್ರೆ ಅವ್ನ್ ಕೊಟ್ಟಿದಿನಿ ಎತ್ಕೊಂನ್ ನೆನ್ನೆ ತಾನೇ ಹೋಗಿದೋ ಹ್ಮ್.
ಹಾ ಹಾ.
ಮುಗಿತಾ ಪಂಕ್ಷನ್ ಎಲ್ಲಾ.
ಇನ್ನ ಇಲ್ಲ ಇವಾಗ್ ಸ್ಟಾರ್ಟ್ ಆಗ್ಯಾತೆ ಫಂಕ್ಷನ್ನು.
ಹಂಗ ಹೆಂಗ ಮತ್ತೆ ಏನೇನು ಸಮಾಚಾರ ಎ ಬೈ ಏನ್ ಫುಲ್ಲು ಮಂಸ್ತಾವನಾ
ಮಸ್ತಾ ಲ್ ಮಂಚ್ತಾಾವಣ
ಒಲ್ ಮಿಂಚಿ ಮಿಂಚಿಂಗ ನ ಬೈಿ ನಮ್ಮಯ ಅಂದ್ರೆ ಏನ್ ಅನ್ಕೊಂಡಿದೀರಿ ನೀವ್ ಹೇಳೋ ಹ
ಕ್ಯಾಮರಾ ಫೋಟೋ ಇಟ್ಕೊಂಡ ಇಲ್ಲಾ
ಇಡ್ಕೊಂಡವ್ನ
ಹ್ಮ್
ಯಾವ್ದೋ ಒಂದ್ ಎಳ್ಳು ಬಡಿಲ್ ತರ್ಸ್ಕೊಂಡು
ಸನ ಸಮಾದ ನಿತಿಂದ ನಿತಿಂದ
ಹ್ಮ್ ತಿಂದೆ ಬೆಳಿಗ್ ಬೆಳಿಗ್ಗೆ ಮಟನ್ನು ಮಟನ್ ಮಟನ್ ಓ ನಾನ್ ಎಕ್ತನ ನೋಣೋ ಎ್ರ ಫುಲ್ಸ್ ಈಗ ಹೋಗ್ತಯ ಹ ಹ
ಅವ ಮರ ಅವನತ
ಹ
ಕಾರ ಹೆಂಗ್ ಗೊತ್ತಾ ಈರೊಳಗೆ ಲೈ ಮುಿಸ್ಬೇಕಾಗಿತ್ತು ಅವರು ಬೆಳಗ್ ಬೆಳಗ್ ನಷ್ಟ ಮಾಡಬಿಟ್ಟಗ್ ನದು್ ನೀಟಾಗಿಿ ಇ ಉದ ಕೂಡ ಆಗಿತ್ತು ರೋಟರು ಕಿಸ ಮ ಕೇಳಿಸ್ತೈತೆ
ಕಳಿಸಿ
ಅ ಹಕಲ್ ಕಳಗ ನಿ ಕೊಡೋಣ ಎಲ್ಲು ಮಾತಾಡ್ತಾ ಇರ್ತಾರೆ ಮಾಡ ಹ್ಮ ಸುಮ್ಮ್ನೆ ಬೆಷ್ಟಾ ಬರಲ್ಲ ಆತ್ ಬರಲ್ಲಲ್ಲ ಏನ ಮಾತಾಡ್ತ ಏನ್ ನಾನ ಮಾತಾಡ ಅಡಿ ಕಾಲತ್ನ್ೀ ಒನ್ೊಂಡಡನ ನಡದು ಫಾರ್ಚುನರ್ ಆಯ್ತು ಯಾರ್ದ ಫಾರ್ಚುನರ್ ಚ ನ ಎಷ್ಟ ಎಟ್ಟ ಅಷ್ಟನಾ ಹಿಪ್ಸೆ ಕೊಟ್ಬಿಡ್ತೀನಿ ಪ್ಪ ಕಟ್ಟಿ ಇಪ್ಪದ ಹ ಟ್ಟ ಮಾಡ ಸೀನೇ ಇಲ್ಲ
ಎರಡುವವರೆ ನಿಮಿಷ ವೇಸ್ಟ್ ಆಗೋದು ಇದ್ರ ಮೇಲೆ
ಹ ಮತ್ತೆ ನೇನ್ ಸಮಾಚಾರ ್ಟ ಪ ಕೊಟ್ರ ಇಲ್ಲೇ ಡ್ರಫ್ಟ್ ಇವತ್ತು
ಇಷ್ಟ
ಹೊಡದ ಎಲ್ಲ ಫಿದಾ ಬಿಡಕ ಇಲ್ಲಿರೋ ಕ್ಯಾಟ್ರಂಗ್ ಬಂದಿರೋ ಗಲ್ಸ ಎಲ್ಲ ಏನಂತ ಮ ವಾ ಹೋಗೋಣಂದ ರೌಂಡು ಏನಂತಯ ಅದು ಅಂಗೆ ಸುಮ್ಮನೆ
ಸುನೆ ಓ ಲಾಯಲ್ಲ ನಿ ನಿಮ್ ಕಾಲೇಜ್ಗ ಅದಕ್ಕೆ ಲಾಯಲ್ ಫುಲ್ಲುರಿನು
ನಮ್ ಕಳದಲ್ಲ ಎಲ್ಲ ನ ಎಲ್ಲಾ ಕಡೆಲ್ಲ ಇಲ್ಲ ಮಲೂರ ನೋಡ್ತಿ ನನ್ನ ಅದ ಇಲ್ಲಿ ಬಸ್ ಸ್ಟಾಂಡ್ ಅಲ್ಲೇ ಬಸ್ ಕಟ್ಟೆ ಬಸ್ ಹ್ಮ್ ಏನ್ ಯಲ್ಲರು ಐದು ಜನ ಒಂದು ಇಪ್ಪತ್ತಮುರು ಜನ ಒಂದು ಅಷ್ಟೊಂದು ಅಷ್ಟೊಂದಿಲ್ಲ. ಒಂದು ಎಂಟು ಒಂದ್ ಹತ್ತ ಜನ ಇದರು ಅವರು ನಮ್ಮೊಳ ನಾನ್ ಗುರಸ್ತಣ ಏನ್ ಮಾಡಲ್ಲಿ ಅಲ್ಲಿ ಅಲ್ಲಿ ಅಲ್ಲಿಂದೇ ಹಡ್ಕೊಂಡ್ ಬರ್ದ ಇದನಿ ಎಣ್ಣೆ ಕಿಲ್ಲ ಎಲ್ಲೊ ಇಲ್ಲ ಅವನು ಬಿಸಿ ಪರ್ಸನ ಎಲ್ಲೂ ಸ್ಪ್ ಆಗವನೆ ಮಾಡಂಡಿದ್ದ್ನ ಏನ
ಹ್ಮ್ ನಿಸಿ ಮಾಡಿಲ್ಲಾ ಒಳ್ಳೆ ಅವಂಗ ಗೊತ್ತಾ ಇದು ಮಾಡಡೋನ ಸನಿಗೆಲ್ಲ ಆಗ್ಬಾರಳದಲ್ಲ
ಎಲ್ಗೋ ಹಕ್ಲೇರಿ ಬಿಟ್ಕ ಹೋಗಿರ್ತಾನೆ ಕರ್ಕೊಂಡು
ಉಲ್ ಗಪ್ ಗಪ್ ಗಪ್ ಕ ಸಿ ನ ಸಿ
ಹೌ
ನಾನೇ ಪೃಥ್ವೇಗ ಫುಲ ಶಫ್ಟ್ ಆಗ್ಬಟ್ಟು ನನ್ ಹೇಳ್ತಾ ಇದನು ಯಾಕೇ ಎ.... ಹೇಳೆ ಅವನು ವಾ ನಿಜವಾಗಲ ಕಿಲೇಶ್ ಒಳ್ಳೆವನು ಆರ್ನೇ ಅಕಿಲೇಶ್ನು
ಯಾರಕ್ಕಾ ಇದು.. ಯಾರಮ್ಮ ಸ್ವಾತಿ ಓಹಗೂ....... ಸರಿ ಗಾಡಾಗ ಗೂ ಗೊತ್ತಾದ್ರ....
ಫುಲ್ಲು ನಶ ಆಕ್ಬಿ ನೆನ್ನೆ ಫುಲ್ ನಶ ಆಾಕ್ಬಿಡಿ ನಾನು ನಮ್ಮ ನಾನು ಅವನು ಇಲ್ಲಿ ಅದು ಎಲ್ಲ ದಿಲಿಪ್ ರೇವಣ ಮಾತ್ರ ಫುಲ್ಲಳಾನ ಶೂ ಹ ಆಕ್ತಾನ ಇದೀವಿ ಅವಮ್ಮ ಫುಲ್ ನ ಆಗ್ಬಡಿ ಗಾಡಿ ನಾವು ನೋಡ್ತಾ ಇರೋ ಪೃತಿವಿಗ ಬ ಬಿಡಕ್ಗಿದ್ದೀನಿ ಅವಗಾ ನೋಡ್ಸ್ತಾ ಇದೀವಿ ಸಹ ಕನ್ಗೊನ ಎ ರೇವಂತ್ ಅವರು ದೊಡಮ್ಮ ಕಾಲ್ ಮಾಡಿದರು ಎಲ್ ಬಿದ್ದೆ ಹೆಂಗ್ ಬಿದ್ದೆ ಎಲ್ಲಾ ಮಾತಾಡತಿದರು ಇವಾಗ ಆರಾಮಾಗಿದ್ಯಾ ಅಂತ ಹ್ಮ್ ಬಿದವಣ ಕೈ ಕಾಲು ಈ ಕಡೆಂದ್ ಫುಲ್ ಬಾಡಿ ಎಲ್ಲ ಪರಿಚಕುಂಡೇತೆ ಕಟಲ್ಲ ಬೆಂಡೆಗಳ ಹಾಕೊಂಡವನ
ತಾ ಕ ಮಾಡ ಇ ಸಮತೆ
ಹ್ಮ್ ಅನ್ನು ಪೃಥ್ವಿ ಆತ ಮಾತಾಡ್ತಾ ಇದ್ರು ಹ್ಮ್ ಅವ್ರಮ್ಮ ದೊಡ್ಡಮ್ಮ ಬಿ ನಾವು ಕು ಬಿ ನೋಡ್ಕೊೀವಿ ಏನ್ ತಲೆ ಕಡಿಸಗೂಬೇಡಿ..
ಹಾ
ಸರ್ಗ ಹೋಗ್ಬಿಡು ಎಲ್ಲಾ ಗಂಜೆ ಇಟ್ಟು ಬೈಕ್ ಮಾಡ್ತಾ ಇರೋದ ಅವ್ರರು
ಅಲ್ಲಾ ವನು ಸಿಂಕಂತ ನ ಹೇಳ ಹೆಂಗೆ
ಹ ಚನ್ನ ಬಿಜಸಗೋದಿಲ್ಲಲ್ಲ ಅವಳ
ಹಾ ಹಾ ಹಾ ಹಾ ಹಾ ಮತ್ತೆ ನಮ್ಮ ಹತ್ರಏ ಹೇಳಿದ್ದ ಈಗ ಹೆಂಗಿದ್ರು ಒಬ್ರು ಅದೇ ಹಾ ಕಟಾವಯದ
ಲ ಚಂತರ ನ ಎಲ್ಲಿ ನ ಕೇಳಲ್ಲ
ನಪ್ಪ
ಯಾವದು ನಿಜವಾಗ್ಲು ನಂಗೆ ಸಹಕು ಅವನು ನಶೆ ಆಗ್ಬಿಟ್ಟ ಎಲ್ಲ ನನ ಗೊ ಗ ಇಲ್ಲ ನಶ ಆಗ ಮುಂಚೆಾನ ಹೇಳಿದ್ದವನು
ದೇ ಅದಟ್ ಗಿರಾಗಿ ನ ಮಾತ ಆ ಆವತ್ತ ಹೊತ್ತು ಹೋಗಿದ್ದ ಸರ್
ಹ್ಮ ಹಷ್ಟ ಇಯ್ಯಳು ಗೊತ್ತಾಗ್ಬಾರ್ದು ನಮ್ಮ್ತ್ತ ಏನು ಗೊತ್ತಾಗ್ಬಾರ್ದು ಅಂತ ಅವಳಂಗ ಮತತ ಅಲ್ಲ ಅವ್ಳಗ ಏ ಗೊತ್ತ್ ನಮ್ಮಂದತ್ರ ಏನು ಗೊತ್ತಾಗಬಾರು ಅಂತ ಅವಳ ಹಗೆಸ್ ಡಿಸಸೆಟ್ಗತತಿತಾರದು
ಎಂಗಲ್ಲ
ಎಲ್ಲ ಚೆನ್ನಾಗಿಲಿ ನಮ್ಗೆ ಮಾತಾಡ್ತಾರೆ ಮಾತಾಡ್ಸತ ಇಲ್ಲಾ ಅಂದ್ರೆ ದೆಲ್ಲ ಗೊತ್ತಿಲ್ಲ
ಆತಿ ಕಂ
ನಮ್ಗೆ ಯಾಕ ಬೇಕ
ಯಾರ ಬಗ್ಗೆ ಮಾತಾಡಕ್ಕೆೆ ಹೋಗ್ಬೇಡ ಅವನ್ ಬಗ್ಗೆನೇ ಮಾತಾಡ್ಬೇಡಲ್ಲ ಬೇಡ ಯ ಮನೆ ಹೊಗದೆ ಕಬಟ್ಲೆ ಉಡಿಲ್ಲ
ಕ ಇಬ್ರುೂ ಹೋಗಬಡುಬ ನೀ ನೋಡಿ ಆತ್ ಕೊಂಡು ನಾನು ಅದೇ ಬ್ಲಯಾಕ್ದು ಲೈನ್ ಯ್ತಲ್ಲ ಎರಡು ಪ್ಯಾಂಟು ಮತ್ತೆ ಒಂದು್ ಚೆಕ್ಸ್ ಶರ್ಟ್ ಮತ್ತೆ ಒಂದು ಶೂ ಫಾರ್ಮಲ್ಸ್ ನೋಡಿದ್ ಫಾರ್ಮಲ್ ಶು
ಏನು ಇವಾಗ ಏ ಇಲ್ಲಲ್ಲಿ ಅವನತ ತೆ ನಾನ್ ನಿನ್ ಕೇಳ ಹಾಕೋಡವ ಹಕ್ಂಬರಕ್ ನೋಡ ಚಪಿಾಕೊಂಬ ನ ಒ್ ವರ್ಸ ಬ
ಈಸ್ಖಬರ್ ಅದ ಅವನ ಹತ್ರನ ಹ್ಮ್ಕ್ರ್ಸತೆ
ಯಾವದು ಸೈಕು ನಡೀ ಆಗಣ್ ನೋಡೋಗ್ಬಡೋಣ
ಏನ ಹ್ಮ್ಮ
ಹೋಗ್ತೇ ಒಂದು ಹಂಗಂತ್ಯಾ
ಇದಾದ್ಮೇಲೆ ಹೋಗಣ.
ಹ್ಮ್ ಹೆಂಗಂದ್ ಹಂಗ್ ರೆಡಿ ನಾವ್ ರೆಡಿ ಗೊತ್ತಲ್ಲ ನಾವ್ ಯಾವತ್ತದ್ರು ಟಾಪರ್.
ನಂದ್ರಲ್ಲೂ ಚಾರ್ಜಿಂಗ್ ಇಲ್ಲ ಹದ್ನೆಂಟ್ ಐತೆ.
ನೋಡಿಲ್ಲೆ
ಚ ಆಯ್ತ್